ಹಲೋ
ಹಲೋ ನಮಸ್ಕಾರ
ಹ ನಮಸ್ ನಮಸ್ಕಾರ ನಿಮ್ಮಹೆಸ್ರು ಹಲೋ ನಿಂಹೆಸ್ರು
ಯಶಸ್ವಿನಿ ಅಂತ ನಿಮ್ ಹೆಸರು
ನನ್ನ ಹೆಸರು ಪೂಜಾ ಅಂತ
ಹೌದಾ ನಾನ್ ಬೆಂಗ್ ಬೆಂಗಳೂರಿಂದ ನೀವು
ನಾನು ಕೋಲಾರಿಂದ ಮಾತಾಡ್ತ ತು ಕೊಲ
ಹೌದಾ
ಹ್ಮ್ ನಾನು ಆ ಅ ನಾನು ಇವಾಗ ಓದಿದ್ ಮುಗಿದ ಮುಗ್ದಿದ್ದೆ ಮನೇೆಯಲ್ಲಿ ಆ ಮ ಹೇಳಿದ್ದೀನ ಅಂದ್ರೆ ಕೋರ್ಸ್ ಮಾಡ್ತಾ ಇದ್ದೀನಿ ಒಂದು
ಹೌದಾ
ಹಾ ಏನ್ ಓದುತ್ತಿದ್ದೀರಾ ನೀವು ಇಲ್ಲಾ ಜಾಬ
ಮುಗಿತ್ತು ಬೀಟೆಕ್ ಕೋರ್ಸ್ ಮಾಡ್ತಾ ಇದೀನಿ ಹಾ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ ಬಿಟೆಕ್ ಮುಗೀತು ಹ ಕೋರ್ಸ್ ಮಾಡ್ ಮಾಡ್ ಬೇಕ್ ಅಂತ ಅನ್ಕೊಂಡಿದೀನಿ ಆ ಕೋರ್ಸ್ ಆದ್ಮೇಲೆ ಜಾಬ್ ಹ್ಮ ಏನಾದ್ರೆ ಇಂಟರ್ವ್ಯೂ
ಹ್ಮ್್ಮ ಮತ್ತೆ ಹಾ ಎಲ್ಲಿರ್ತೀರಾ ನೀವು
ನಾನ್ ಬೆಂಗಳೂರಲ್ಲೇ ಇರ್ತೀನಿ
ಮನೆಲ್ಲಾ ಮ ಮ ಹಾ ಎಲ್ಲಿ ಹ ಮತ್ತೆ ಎಲ್ಲಾದ್ರೂ ಚಿಪ್ಸ್ ಎಲ್ಲಾದ್ರೂ ಆಕಿತ್ತ ಅಂದ್ರೆ ರಜಾ ಇವಾಗ ಇಂಜಿನಿಯರಿಂಗ್ ಎಲ್ಲ ಮುಗೀತು ನಾನೇ ಇಂಜಿನಿಯರಿಂಗ್ ಹ
ಹೌದಾ ಯಾ ಕೋರ್ಸ್ ತಗೊಂಡಿದ್ದೀರಿ
ನಾನು ಇನ್ಫಾರ್ಮೇಶನ್ ಸೈನ್ಸ್ ತಗೊಂಡಿದ್ದೆ
ಹ್ಮ ಹ್ಮ್ಮ
ಹ ಅದು ಮುಗೀತು ಅದಕ್ಕೆ ಇವಾಗ ನೋ ಜಾಬ್ಸ್ ಅದೇ ಕೋರ್ಸ್ ಮತ್ತೆ ಸಿಇಟಿ ಬರ್ಬೇ ಹನ್ನು
ಹಾ
ಮೊನ್ನೆ ಆಯ್ತಲ್ವ ಹ್ಮ ಏನಾಗುತ್ತೋ ನೋಡ್ಬೇಕು ಅದ್ ನೋಡಿ ಏನ್ ಚೆಕ್ ಮಾಡೋದ ಇಲ್ಲ ನೋಡ ನೋಡ ಮಂತ
ಹಾ ಚೆನ್ನಾಗೇ ಬರುತ್ತೆ
ಹ್ಮ್ ಏನಾಗುತ್ತಾ ಗೊತ್ತಿಲ್ಲ ನಾ ತುಂಬಾ ಭಯ ಆಗ್ತಿದೆ ಬರದೇನೋ ಬರ್ದಿನಿ ಹ್ಮ್ ಹ್ಮ ಮತ್ತೆ ಊಟ ಆಯ್ತಾ
ಹಾ ಆಯ್ತು ನಿಮ್ದ
ಹ್ಮ್ ಆಯ್ತು
ಏನ್ ನಾನಾ ಅ ಚಾಪಾತಿ ಅನ್ನ ಪಲ್ಯ ತಿ ನೀವು
ನಾನ್ ಚಿಕನ್ ನ ಸಾಂಬಾರ್ ಮತ್ತೆ ರೈಸ್
ಹ್ಮ್
ಇನ್ನ ಮತ್ತೆ ಹಾ ಎಲ್ಲಾರು ಏನ್ ಮಾಡ್ತಿದ್ದರೆ ಮನೆಲಿ
ಹ ಆ ಅಮ್ಮಾನಾ ಸುಮ್ನೆ ಇದ್ದೀರ್ ಅಷ್ಟೇ ಫೋನ್ ನೋಡ್ತಾ ಇದಾರೆ ಎಲ್ಲಾರೂ ಅ
ಹ್ಮ್ ಇನ್ನೂ ಮಲಗಿಲ್ವಾ ಇಸ್ಟೊತಾಯ್ ಹ್ಮ್ ಲೇಟ್ ಯೇ ನ ಮಲಗೋದು
ಹ್ಮ್ ಏನು
ಲೇಟ್ ಅ ಮಲ್ಗೋದು
ಹಾ ಹೌದ್ ಹೌದ್
ಹ್ಮ್ ಸರಿ ನಿಮ್ಗೆ ಊಟ ಆ ಮಾಡಕ್ಕೆ ಎಲ್ಲ ಬರುತ್ತಾ ಅಡ್ಗೆ ಮಾಡಕ್ಕೆ ಎಲ್ಲ
ಹ ಎಲ್ಲ ಬರುತ್ತೆ ನಂಗೆ
ಹ್ಮ ಮನೇೆಯಲ್ಲಿ ಹೇಳ್ತೀರಾ ಇವ ಕಲ್ತ್ಕಬೇಕು ಇನ್ ಯಾವಾಗು ಕಲಿಯಕ್ ಆಗಲ್ಲ ಹಾ ಬರುತ್ತದೆ ಹಾ ಬರುತ್ತೆ ಅಮ್ಮ ಹೇಳ್ಕೊಳ್ತಾರೆ ಅಂಗೆ ಕಲ್ತ್ಕೊಂಡ ಹ್ಮ ಅಂದ್ರೆ ಈ ನಡುವೆ ಆ ಸಿನ ಮನೆಯೆಲ್ಲಿದೀನಿ ಈಗ ತುಂಬಾ ತುಂಬಾ ಜಾಸ್ತಿ ಕಲ್ತ್ಕೊಂಡಿದೀನಿ ಅಡಗೆ ಮಾಡೋದು ಎಲ್ಲ ಈ ತರ ಹ್ಮ್
ಕೋಪ ಜಾಸ್ತ್ ಅಲ್ವಾ ಅನ್ಸುತ್ತೆ ಅಲ್ವಾ
ಯಾಕೆ ಹಂತ ಅಂಗ್ ಕೇಳ್ತಿದೀರಾ
ಏನೋ ಹಂಗೆ ಅನ್ಕೊಂಡಿದೆ ಅಷ್ಟೇ ಗೊತ್
ಹ್ಮ ಹಂಗೇನಿಲ್ಲ ಹಂಗೇನಿಲ್ಲ ಹಂಗೇನ್ ಅಷ್ಟ್ ಅಷ್ಟೇನಿಲ್ಲ ಹ್ಮ್ ಮತ್ತೆ ಎಲ್ಲಿ ಎಲ್ಲಿಗೂ ಹೋಗ್ಬೇಕು ಅನ್ಕೊಂಡಲ್ ಟ್ರಿಪ್ಸ್ ಏನ ಪ್ಲಾನ್ ಮಾಡಲ್ ಮ
ಅ ತಮಿಳ್ನಾಾಡು ನಾನು ಚೆನ್ನೈಯಲ್ಲಿ ಅ ಇದು ಡಿಮೋಂಟಿ ಕಾಲನಿ ಮನೆ ಇದೆ ಅಲ್ಲಿಗ್ ಹೋಗ್ಬೇಕಂತ ಅನ್ಕೊಂಡಿದೀನಿ ನಿಮ್ಗೆ ಗೊತ್ತಾ ಅದು ಡಿಮಂಟಿಿಕಲ್ ಆದಾ ಹ್ಮ್
ಅಲ್ಲಿ ಹೋಗ್ಬೇಕಂತ ಯಾರು ಧೈರ್ಯ ಮಾಡ
ಹೌದು ಬಟ್ ನಂಗೆ ಆ
ಬೇರೆ ಬೇರೆ ಆ ಬೇರೆ ಬೇರೆ ಪ್ಲೇಸಸ್ಗೆ ಹೋಗುತ್ತೆ
ಹ ದೆವ ನೋಡಕ್ ತುಂಬಾ ಇಷ್ಟ ನಂಗೆ ದೆವ ನೋಡ್ಬೇಕ ಗತ್ತಲ್ಲ
ಅತಾರ ಹ ಆತರ ಎಲ್ಲಾ ಕನ್ಸ ಎಲ್ಲ ಕತ್ಕೊಂಡ್ಬಿಟ್ಟರ
ಹ್ಮ ಹೌದು ನಿಮ್ಗೆ ಇಷ್ಟ ನ ಆಗ್ಬೇಕಂತ
ಅಂದ್ರೆ ನಮಗೆ ಇಷ್ಟ ಇಷ್ಟ ಆಗುತ್ತೆ ಈ ತರ ಜಾಗ ಜಗೆ ಹೋಗ್ಬೇಕ ಹ ಅಂತ
ಹಾ ಫ್ರೆಂಡ್ಸ್ ಜೊತೆ ಹೋಗ್ತೀನಲ್ವಾ ಫ್ರೆಂಡ್ಸ್ ಜೊತೆ ಅಂದ್ರೆ ಏನಷ್ಟು ಭಯ ಆಗ್ತ ಆಗಲ್ಲ
ಹ್ಮ ಅಂದ್ರೆ ಫ್ರೆಂಡ್ಸ ಭಯ ಕಡೆ ಇಿದ್ರ ಇಲ್ಲ ಭಯ ನಮಗೂ ಹಂಗಗೆ ಆಗುತ್ತ ಅಲ್ಲಿ ಅವ್ರ ಧೈರ್ಯ ಇದ್ರೆ ನಮ ನಾವು ಧೈರ್ಯ ತಕ್ ಹೋಗಡ್ತೇವಿ
ಹ್ಮ
ಹ್ಮ್ ಮತ್ತೆ ನಿಮ್ಮ ಫ್ರೆಂಡ್ಸ್ ಎಲ್ಲಾ ಹೇಳ್ತಾರ ಹಳ್ತಾರೆ ನೀನು ಅಂದ್ರೆ ಈ ತರ ಜಾಗಗಳಿಗೆ ಹ ಬೇಕು ಅಂತ
ಹ ಒಬ್ಬರೊಬ್ಬರು ಒಂದೊಂದು ಹೆಚ್ಚೂರು
ಹ್ಮ್
ಹ್ಮ್ ಒಬ್ಬರು ಅಂದ್ರ ಬಂದಿದೆ. ಬಂದಿದ್ರೆ ಆ ಕರ್ನಾಟಕ ಅಲ್ಲಿ.
ಹ್ಮ್ ಹ್ಮ ನಮ್ಮೂರಿಂದ ಕೂಡ ಇದ್ದಾರ ಹ್ಮ್. ಮತ್ತೆ ಇನ್ನೇನು.
ಮತ್ತೆ ನೀವ ಹೇಳ್ಬೇಕುಏನಾದ್ರು.
ಹ್ಮ್ ನಿಮಗೆ ಬರುತ್ತಾ ಬೇರೆ ಭಾಷೆಗಳೆಲ್ಲಾ ಕನ್ನಡ ಬಿಟ್ಟು.
ಹ ತೆಲುಗು ಬರುತ್ತೆ ಹಿಂದಿ ಸ್ವಲ್ಪ ಸ್ವಲ್ಪ ಬರುತ್ತೆ.
ಹ್ಮ್. ಇಂಗ್ಲೀಷಾ ಬರುತ್ತೆ ಬಿಡಿ.
ಹಾ ಸ್ಕೂಲ್ ಅಲ್ಲಿನೆ.
ಹ ಹ ಅದೇ ಅದೇ ನಿಜನೆ ಅಂದೆ ಕನ್ನಡ ಮಾತ್ರ. ಸ್ಪಷ್ಟವಾಗಿರಬೇಕು.
ಹಾ ಹೌದ ಹೌದು. ನಮ್ ಭಾಷೆ ಅಲ್ವಾ ಮಾತಾಡ್ಬೇಕು ಹ
ಹ್ಮ
ಮತ್ತೆ ಇನ್ನೇನು
ಹೇಳಿ ಮಳನತಿದ ಅಲ್ಲಿ
ಹಾ ಹೌದೌದು ಬೆಂ ೂಲ್ಲಿ ನಿಮಗೆ ಅಲ್ಲಿ ಕೋಲಾರಲ್ಲಿ
ನ ನಾ ತಿಿ ಅ ಇನ್ನುೂ ಬೆಳತಿದೆ ಮಳೆ ಜೋರಾಗೆ ಬೀಳತಿದೆ
ಹಾ
ಹ್ಞೂ ನಾನೇ ಮಳೆ ನೋಡ್ಕೊಂಡು ಮಾತಾಡ್ನಿ
ನಾನು ಅಷ್ಟೇ ವಿಂಡೋ ಇಂದ ನೋಡುತ್ತಿದ್ದೇನೆ ಇಲ್ಲಿ
ಹ್ಮ್ ಹ್ಮ್ ಮತ್ತೆ ಇನ್ನೇನು ಸಮಾಚಾರ ಓದೋದು ಯಾವ ಹ್ಮ ಪರೀಕ್ಷೆಗಳು ಎಕ್ಸಾಮ್ಸ್ ಯಾವವು್ದು ಅಟೆಂಡ್ ಮಾಡ್ತಿಲ್ವಾ
ಇಲ್ಲ ಇಂಟರ್ವ್ಯೂ ನೋಡ್ಬೇಕಂತ ಅನ್ಕೊಂಡಿದ್ದೀನಿ ಇಂಟರ್ವ್ಯೂ
ಹ್ಮ್ ಹ್ಮ್ ಹ್ಮ್
ಹ್ಮ್
ನೀವು ಯಾವತ್ತಾದರೂ ಬಂದಿದ್ದೀರ ಕೋಲಾರ್ಗೆ
ಇಲ್ಲ ಬಂದಿಲ್ಲ
ಯಾಕೆ ಬರ್ಬೇಕು ಅಲ್ಲ ಒಳ್ಳೆ ಜಾಗ
ಹ್ಮ ಇಲ್ಲ
ಹ್ಮ
ನಾನುಗ್ ಬರ್ತೀನಿ ಯಾವಾಗಾದ್ೂ ಕೋಲಾರಗೆ ನೀ ನಿಮ್
ಹ್ಮ್ ಹ್ಮ್ ಹ
ಮತ್ತೆ ಇನೇನು
ಹ್ಮ್ ಹ್ಮ ಹ್ಮ್ ಏನಾಯ್ತು
ಹಾ ಮೂವಿ ಏನಾದ್ರು ನೋಡ್ತಾ ಇದೀರಾ
ಇಲ್ಲ ಇವಾಗೇನ್ ನೋಡ್ತಿಿಲ್ಲ ನೋಡ್ಬೇಕು
ಹ್ಮ್ ನೀವು ಯಾವ ಯಾವ ಲ್ಯಾಂಗ್ವೇಜ್ ನೋಡ್ತೀರಾ ಮೂವೀಸು
ನಾನ್ ನೋಡ್ತೀನಿ ಕನ್ನಡ ಅಂತೂ ಜಾಸ್ತಿ ನೋಡ್ತೀನಿ ಹ ತೆಲುಗು ತಮಿಳ್ ಎಲ್ಲಾ ನೋಡ್ತೀನಿ ಅಂದ್ರೆ ಕನ್ನಡ ತುಂಬಾ ಜಾಸ್ತಿ ನೋಡ್ತೇನೆ
ಹ ನಾನು ಅಷ್ಟೆ
ಹ್ಮ್
ಹ್ಮ
ಚೆ ಇಷ್ಟ ಆಗ್ತದೆ ಕನ್ನಡ ಬೇರೆ
ನಂಗೆ ಕಿಚ್ಚ ಸುದೀಪ್ ತುಂಬಾ ಇಷ್ಟ ಆಗುತ್ತೆ ಯಶ ಯಶ್ ಸುದೀಪ್
ಹ್ಮ
ಹ್ಮ್
ಹ್ಮ್ ಮತ್ತೆ ನೀ ಬಿಗ್ ಬಾಸ್ ನೋಡ್ತ
ಆ ಸ್ಕೂಲ್ ಸ್ಕೂಲಲ್ಲಿ ಇದ್ದಾಗ ನೋಡ್ತಾ ಇದ್ದೀನಿ ಬಟ್ ನಾವು ಇವಾಗ ಅಷ್ಟಿಲ್ಲ ಸ್ಕೂಲ್ ಕಾಲೇಜ ಅಲ್ಲೇ ನೋಡ್ತಾ ಇದ್ದೇನೆೆ ನೀವು ನೋಡ್ತೀರಾ
ಹಾ ನಾನ ಪ್ರತಿ ಸೀತನ್ ನೋಡ್ತೀನಿ ನ ಸೀತನ್ ಕೂಡ ಮಿಸ್ ಮಾಡಲ್ಲ ತುಂಬಾ ಇ ಅದು ಮಾರ್ ತರ ಇಲ್ಲ ತುಂಬಾ ಇಷ್ಟ ಆಗುತ್ತೆ ಹಾ ನೊ ಹ್ಮ ನಾನ್ ಚೋಟ್ ಮಾಡ ಚೋಟ್ ಎಲ್ಲಾ ಮಾಡೇಡ್ತ ಅವ್ ಮಾಡ್ತಾರ ಅಂತ ನಾ ಬಿಗ್ ಬಾಸ್ ಕೂಡ ತುಂಬಾ ಅದು ಅದನ್ನಾವ ನೀಟಾಗಿ ನೋಡ್ತೀವಿ ನಮ್ಮ್ ಮನಲಿ
ಹ್ಮ್ ಬ್ಲಾಗ್ಸ್ ವ್ಲಾಗ್ಸ್ ಏನಾದ್ರು ನೋ
ಹಾ ಬ್ಲಾಕ್ ಬ್ಲಾಕ್ಸ್ ಮಾಡ್ತೀ ನಿನ್ನೇನು ಇವಾಗ ಅಷ್ಟು ಏನ್ ಕೆಲಸ ಇಲ್ಲ ಅಲ್ವಾ
ಮನೇಲೆ ಇರೋದು ಜೊ ಅ್ರಂದ ಲಾಕ್ಸ್ ಎಲ್ಲಾ ನೋಡ ಎಲ್ಲ ಅಂತ ಆಗುದು
ಹ್ಮ್
ಮತ್ತೆ ಸ್ವಲ್ಪ ಅಡ್ಿಗೆ ಟ್ರೈ ಮಾಡುದು
ಹ್ಮ್್ಮ
ಮತ್ತೆ ಬೇರೆ ಜಾಗ ಹೋಗ ಹ್ಮ್
ಮತ್ತೆ ಇನ್ನೇನ್
ಹ್ಮ್
ನಿಮ್ ಮನಲ್ಲ ಎಲ್ಲಾರು ಏನ್ ಮಾಡ್ತಾರೆ ಇದರೆ
ಹ ನಮ್ಮಲ್ಲಿ ನೈಟ್ ಆಯ್ತಲ್ಲ ಮಲ್ಗಿದಾರೆ ನನ್ ಮಗ ಕೊಡ್ತದು
ದೆ್ವತಾರಾನ ದೆವತಾರ
ಹ್ಮ್ ಆಕ್ಟುಲ್ಲಿ ಏನ್ ಮಾಡೋದು ಟೈಮ್ ಪಾಸ್ ಆಗ್ಬೇಕಾ ಅದಕ್ಕೆ ಚಲ್ ಮಾತಡಣಂತ
ಹಾ
ಹ್ಮ್ ಸರಿ ಇದೇತರ ಫ್ರೀ ಆದಾಗ ಕಾಲ್ ಮಾಡ್ತಾ ಇರಿ ಸರಿ ಹಾಗಿದ್ರೆ ಧನ್ಯವಾದದ ಹ್ಮ